ಹಲೋ
ಹಾ ಕೇಳ್ತಿದೀಯ ಹರ್ಷಿತಾ
ಹಾ ಕೇಳಿಸ್ತಿದೆ ಏನ್ ಮಾಡ್ತಿದ್ದಿಯ
ಏನಿಲ್ಲ ಮೈಕ್ರೋ ಕಂಟ್ರೋಲ್ರ್ವುದಕ್ಕೆ ಅಂತ ಹಿಡ್ಕೊಂಡ್ ಕೂತಿದ್ದೆ ಆದ್ರೆ ನಾನೇ ನಿಂಗೆ ಕಾಲ್ ಮಾಡೋಣ ಅಂತ ಅನ್ಕೊಂಡೆ ಇಂಪಾರ್ಟೆಂಟ್ ಕ್ವಶನ್ಸ್ ಏನಾದರೂ ಸಿಕ್ತಾ ಮಾಡಲ್ ಫಸ್ಟ್ ಇಂದ ಮಥ ಯಾತಾರು ಮಾಡಿಲ್ಲಲ್ಲಿ ಹೆಂಗಿದೆ ಅಂದ್ರೆ ಮಾಡೋ ಪೇಪರ್ ಎಲ್ಲ ಕಷ್ಟ ಇದೆ ಫುಲ್ಓದಕ್ ಆಗ್ತ ಇಲ್ಲ ಎಲ್ಲರೂ ಕಷ್ಟ ಇದೆ ಕಷ್ಟ ಇದೆ ಅಂತಿದ್ದಾರೆ ಅದ್ರಲ್ಲೂ ಒಂದೇ ದಿನ ಗ್ಯಾಪ್ ಕೊಟ್ಟಿದ್ದಾರೆ
ಏನ್ ಗೊತ್ತಾ ನಾವು ಪ್ರೀವಿಯಸ್ ಇಯರ್ಸ್ ನ ಪೇಪರ್ಸ್ ಎಲ್ಲ ಓದ್ಕೊಂಡ್ವಿ ಅಂತ ಅಂತ ನಮಿಗೆ ಅಟ್ಲೀಸ್ಟ್ ಗೊತ್ತಾಗುತ್ತೆ ಯಾವತರ ಕ್ವಷ್ನ್ ಪೇಪರ್ ಬರುತ್ತೆ ಅಂತ ಸೊ ಒಂದು ಫೈವ ಟ ಸಿಕ್ಸ್ ಪ್ರೀವಿಯಸ್ ಇಯರ್ಸ್ ಕ್ವಷ್ನ್ ಪೇಪರ್ ನೋಕೋಬೇಕು ಜೊತೆಗೆ ಮಾಡೆಲ್ ಪೇಪರ್ ಬಿಟ್ಟಿರ್ತಾರಲ್ಲ ಎಕ್ಸಾಮ್ಗೆ ಅಂತ ಆ ಮಾಡೆಲ್ ಪೇಪರ್ಸ್ ಅಂತಂದರೆ ಗೊತ್ತಾಗುತ್ತೆ
ಹಾ ಓದಬೇಕು ಆದ್ರೆ ಏನ್ ಗೊತ್ತಾ ಮೈಕ್ರೋಕಂಟ್ರಲ್ಲರು ಒಂದು ಬಿಡ್ಬಾರ್ದು ಒಂದು ಬಿಡ್ದೇ ಓದ್ಬೇಕು ಇಲ್ಲಾಂದ್ರೆ ಕಷ್ಟ ಆಗುತ್ತೆ
ಹಾ ಹೌದು ಮೇನ್ ತಿಂಗ್ ಯಾವತರ ಓದ್ಬೇಕು ಅಂತಂದ್ರೆ ಇವಾಗ ಫಸ್ಟ್ ಆ ಟಾಪಿಕ್ ಇದೆಲ್ಲ ಆ ಟಾಪಿಕ್ ಬಗ್ಗೆಲ್ಲ ಕರೆಕ್ಟಾಗಿ ನಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು ಯಾವ್ದದೆದಲ್ಲಿೂ ನಿನಕ್ಕೆ ಯೂಸ್ ಮಾಡು ಆ್ಯಕ್ಚುಲಿ ಮೈಕ್ರೋ ಕಂಟ್ರೋಲ ನಮಗ ಇರೋದು ಆಫು ಸಿಲೆಬಸ್ಸು ಅಂದರೆ ತಿಯರಿ ಇನ್ನ ಹಾಫ್ ಪ್ರೋಗ್ರಾಮ್ಸ್ ಬರಿಯೋದು ಇದೆ ಅಂದ್ರೆ ಟು ಅಂಡ ಆಫ್ ಮಾಡಲು ಥಿಯರಿ ಇದೆ ಟು ಅಂಡ್ ಆಫ್ ಮಾಡಲು ಪ್ರೋಗ್ರಾಮ್ಸ್ ಇದೆ ಹೌದು ಸೊ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಪ್ರೋಗ್ರಾಮ್ಸ್ ನ ಬರೀಬೇಕು ಅಂತಂದ್ರೆ ಫಸ್ಟ್ ಈ ಥಿಯರಿಲ್ಲಿ ಪರ್ಫೆಕ್ಟ್ ಆಗೆ
ಹಾ ಹೌದು
ಟಾಪಿಕ್ ಇಂದು ಇವಾಗ ಇದಷ್ಟೆ ಅಂತಲ್ಲ ನೀನ್ ಯಾವುದೇ ಸಬ್ಜೆಕ್ಟ್ ಆಗಿ ತಗೋ ಯಾವ್ದರಲ್ಲಾದ್ರು ಅ ಕೋಡ್ಬೇಕು ಅಂತಂದ್ರೆ ನಿಂಗೆ ಫಸ್ಟ್ ಅದ್ರ ಥಿಯರಿ ಪರ್ಫೆಕ್ಟ್ ಆದ ಅವರು ಎಂತ ಕ್ವನ್ ಕೊಟ್ರು ಒಂದು ಓನ್ ಆಗಿ ಕೋಡ್ ಬರಿಬಹುದು
ಸೊ ಅದೆಲ್ಲ ಹೇಗೆ ಯೂಸ್ ಮಾಡ್ತಾರೆ ಯಾವ್ದ್ ಯಾವುದಕ್ಕೆ ಓದಿಕೊಂತಾ ಇರ್ಬೇಕು ಸೊ ಅದ್ರಿಂದ ನಾವು ಆರಾಮ ಹಾಗೆ ಕೋಡ್ನ ಬರೀಬೋದು ಆವಾಗ ಮೈಕ್ರೋಕಲ್ಟ್ರಲ್ ಈಜಿ ಆಗುತ್ತೆ
ಹ್ಮ ಮೈಕ್ರೋ ಕಂಟ್ರೋಲರ್ ಕೋಡ್ ಕರೆಕ್ಟ್ ಕಲ್ಥಿವಿ ಅಂದ್ರೆ ಈಸಿ ಆಗುತ್ತೆ ಆದ್ರೆ ನಮಗೆ ಅದೇ ಮೈಕ್ರೋ ಕಂಟ್ರೋಲರ್ ಐ ಬಿಸಿಿದ ಗೊುತ್ತ ಹ ಅದು ಹಳೆ ಐಸ ಆ ಟಾಪಿಕ್ ನಮಗ್ ಇಟ್ಟಿದ್ದಾರೆ ಆಡಿನೋ ಆಡಿನೋ ಬೋರ್ಡ್ ಬರುತ್ತಲ್ಲ ಅದೇ ತರ ಹಳೆ ಐ ಓ ಒಂದಿದೆ ಆರ್ಯಭಟ್ಟ ಬೋರ್ಡ್ ಅಂತರದಿಕ್ಕೆ ಆದ್ರ ಹೆಂಗೆ ನಮಗ ಆದ್ರೂ ಬ ಗೊತ್ತೇರ್ಲಿಲ್ಲ ನಾವಲ್ಲ ಎಕ್ಟ್ರಾನಿಕ್ ಸ್ಟೂಡೆಂಟ್ಸ್ ಆದ್ರು ಗೊತ್ತಿರ್ಲಿಲ್ಲ ನಮಗ ಒಂದು ಮಿನಿ ಪಸಟ್ ಕೊಟ್ಟಿಲ್ಲಾ ಅದು ಅದ್ರಲ್ಲಿ ಮಾಡುವಾಗ ಆ ಬೋರ್ಡ್ ಯೂಸ್ ಮಾಡ್ಕೊಂಡೆ ಮಾಡ್ಬೇಕು ಅದು ಅದು ಆನ್ಲೈನ್ಲ್ಲ ಎಲ್ಲ ದು ತುಂಬಾ ಕಾಸ್ಟ್ಲಿ ಆಯ್ತ ಆ ಬೋರ್ಡ್ಗೆ ಆಡಿನೋ ಬೋರ್ಡ್ ಗಂತ ಮೈಕ್ರೋ ಕಂಪ್ಯೂಟರ್ ಬೋರ್ಡ್ ತುಂಬಾ ಕಾಸ್ಟ್ಲಿ ಹ್ಮ ಅದ ಅದೇ ಹಿಂಗೆ ಪ್ರೋಗ್ರಾಮ್ನ ಇದಕ್ಕೆೆ ಡಂಪ್ ಮಾಡಿ ಹಾರ್ಡ್ವೇರ್ ಅಲ್ಲಿ ರನ್ ಮಾಡದು ಅಲ್ಲ ಪ್ರೋಗ್ರಾಮ್ ಸಾಫ್ಟ್ವೇರ್ ಪ್ರೋಗ್ರಾಮ್ ನ ಡಂಪ್ ಮಾಡಿ ಹಾರ್ಡ್ವೇರ್ ಔಟ್ಪುಟ್ ನ ತರ್ಸೋುದು ಚೆನ್ನಾಗಿದೆ ಇದೊ ಒಂರ ಎಂಬ್ರಾಡಡ ರಿಲೇಟೆಡ್ ಇರುತ್ತೆ
ಹೌದು ನಾವ ಇದ್ರರು ಮದೆ ಒಂದ್ ಪ್ರಾಜೆಕ್ಟ್
ಪ್ರಾಜೆಕ್ಟ್ ಮಾಡ ಹಾ
ಪ್ರಾಜೆಕ್ಟ್ ಮಾಡಿದಾಗ ಅದೇ ಥರ ಅಂದ್ರೆ ಯಾವ್ ತರ ಅಂದ್ರೆ ನಾವು ಸಾಫ್ಟವೇರ್ ಅೇ ಕೋಡ್ ನ ರನ್ ಮಾಡ್ಬೇಕು ಆಕ್ಚುಲಿ ಇದ್ರದ ಮೇನ್ ಬರೋದ ಸಿ ಪ್ರೋಗ್ರಾಮ್ಸ್ ಸೊ ಸಿ ಪ್ರೋಗ್ರಾಮಿಂಗ್ ಕೋಟ್ ಬಟ್ ನಮಗೆ ಸಿ ಪ್ರೋಗ್ರಾಮ್ ಬಗ್ಗೆ ಬೇಸ್
ಏನ್ನು ಎಲ್ ಪಿ ಪ್ರೋಗ್ರಾಮ್ ಬರುತ್ತೆ ಅ ಏನು ಏನ ಅಸೆಂಬ್ಲಿ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಅಂತ ಬರುತ್ತ
ಹಾರ್ಡ್ವೇರ್ ನ ರನ್ ಮಾಡೋದಕ್ ಯೂಸ್ ಮಾಡೋದೇ ಸಿ ಪ್ರೋಗ್ರಾಮಿಂಗು ಆದ್ರೆ ನಮಗೆ ಸಿ ಪ್ರೋಗ್ರಾಮ್ ಎಂದು ಬೇಸಿಕ್ಸ್ ಗೊತ್ತಿಲ್ಲ ಯಾವ ತರ ಬರುತ್ತೆ ಯಾವ
ಕಲಿಬೇಕು ಫಸ್ಟ್ ಸಿ ಮತ್ತೆ ಪೈಪನ್ ಸಿ ಪ್ಲಸ್ ಎಲ್ಲ ಬೇಸಿಕ್ಸ್ ಕಲ್ತ
ಹಾ ಹೌದು ಇದು ಆಕ್ಚುಲಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಎಂಬ್ರಾಯಡರಿ ಫೀಲ್ಡ್ ಲ್ಲ ಹ ಇ ಅಂತಂದ್ರೆ ಜಸ್ಟ್ ನಾವ ಈಗ ಯಾವ್ದಾದ್ ಒಂದು ಹಾರ್ಡ್ವೇರ್ ನ ರನ್ ಮಾಡ್ಬೇಕು ಅಂತಂದ್ರೆ ಅದಂದು ಸಾಫ್ಟ್ವೇರ್ ಇಂದ ಮಾಡ್ಬೇಕು ಆಕ್ಚುಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಸಬ್ಜೆಕ್ಟ್ ಈ ಒಂದು ಬ್ರಾಂಚೇ ತುಂಬಾ ಚೆನ್ನಾಗಿದೆ ಬಿಕಾಸ್ ನಮಗೆ ಯಾವ ಕಡೆ ಇಂಟ್ರೆಸ್ಟ್ ಇದೆ ಆ ಕಡೆ ಹೋಗಬಹದು ಈ ಕಡೆ ಸಾಫ್ಟವೇರ್ ಇಂಟ್ರೆಸ್ಟ್ ಸಾಫ್ಟವೇರ್ ಹೋಗಬಹ ಹಡ್ ಹಾರ್ಡ್ವರ್ ಇಂಡ ಹಡ್ವೇರ್ ಹೋಗ್ಬಹುದು ಇಲ್ಲಾ್ರೆ ಎರಡ್ ಬ್ಯಾಲೆನ್ಸ್ ಮಾಡ್ಕೊಂಡು ಎರಡ್ ಕಡೊ ಹೋಗ್ಬಹುದು
ಹಾ ಮತ್ತೆ ವಿ ಎಲ್ ಎಸ್ ಐ ಇದೆ ಅಲ್ಲ ಅದು ಚೆಗಿದೆ ಅಯೋಟಿ ಇದೆ ಹಾಗೆ ಚೆನ್ನಾಗಿದೆ ಆಂಟಿನ ಡಿಸೈನು ಎಲ್ಲಾ ಚೆನ್ನಾಗಿದೆ ಮತ್ತ ಏನ್ ಗೊತ್ತ ಏನ್ ಸಾಯ ಹೋದು ಎಂಬೇಡಡ್ಗಿಂತ ವಿ ಎಲ್ ಎಸ್ ಐ ಫೀಲ್ಡ್ ಚೆನ್ನಾಗಿದೆ ಆದ್ರೆ ಫುಲ್ ನಮ್ಗೆ ವಿ ಎಲ್ ಎಸ್ ಹಂಗೆ ಅಂದ್ರೆ ಫುಲ್ ಆಳ್ವಾಗ ಗೊತ್ತಿರ್ಬೇಕು ಅಷ್ಟು ಚೆನ್ನಾಗಿ್ ತಿಳ್ಕೊಂಡರ್ಬೇಕು ಅವಾಗ ಒಳ್ಳೆ ಒಳ್ಳೆ ಒಳ್ಳೆ ಕೋಲ್ ಕಂಪನೀಸ್ಗೆಲ್ಲ ಹೋಗ್ಬಹುದು ಚಿಪ್ ಡಿಸೈನ್ ಮಾಡೋದಕ್ಕೆಲ್ಲ ಹೋಗ್ಬೋ
ನೀನೀಗ ಯಾವವುದೇ ಕೋರ್ ಕಂಪ್ನಿಗೆ ಹೋಗ್ಬೇಕು ಅಂತ ಅಂದ್ರೂ ಕಂಪ್ಲೀಟ ಡೆಪ್ತ್ ಗೊತ್ತಿರ್ಬೇಕು ನನಗೆ ಅಷ್ಟು ಈಸ ಆಗಿ ನಾವು ಐಟಿ ಕಂಪ್ನಿಸ್ ಹೋಗೋತ್ತರ ಕೋರ್ ಕಂಪ್ನಿಸ್ಗೆ ಹೋಗ್ಬೇಕ ಆಗೋದ ಬಿಕಾಸ್ ಐ ಟಿ ಕಂಪನೀಸ್ ಅ
ಹ್ಮ
ಬೇಕೋ ನಮ್ಗೆ ಬಟ್ ಕೋರ್ ಕಂಪ್ನಿ ಅಂತಂದ್ರೆ ಫುಲ್ ಟೆಪ್ ಅಲ್ಲಿ ನಾವು ಓದಿರ್ಬೇಕ ಬೇಕು ಹಂಗಗೆ ಅಷ್ಟೇ ಕರ್ ಕಂಪ್ನಿ ಜಾಬ್ಸ್ ಸಿಗೋದಿಲ್ಲ ಅಂತಂದ
ಮತ್ತೆ ಹಂಗೆ ಕೋರ್ ಕಂಪನೀಸ್ ಅಲ್ಲಿ ಸ್ಯಲ್ರಿಸು ಸ್ಟಾರ್ಟಿಂಗ್ ಅಷ್ಟ್ ಚೆನ್ನಾಗಿರಲ್ಲ ಲಾಸ್ಟ್ ಲಾಸ್ಟ್ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ತುಂಬಾ ಚೆನ್ನಾಗ್ ಕೊಡ್ತಾರೆ ಸಂಟಸ ಅದು ಅಲ್ಲ ಈಗ ಕೋರ್ ಕಂಪನೀಸ್ ಜೊತೆಗೆ ನಾವ ಈಗ ಡಿಫೆನ್ಸ್ ರಿಲೇಟೆಡ್ ಹ ಅಂದ್ರೆ ಡಿ ಆರ್ ಡಿಒ ಬೆಲ್ಲ ಆತರ ಕಂಪನೀಸ್ಗೆಲ್ಲ ಹೋಗ್ಬಹುದು ಇದ್ರಂದ ಹೆಂಗೆ ಅಂದ್ರೆ ಈಗ ಆರ್ಮಿಗೆಲ್ಲ ವೆಪನ್ಸ್ ಎಲ್ಲ ಬರುತ್ತಲ್ಲಾ ಅದನ್ನೆಲ್ಲಾ ರೆಡಿ ಮಾಡೋದು ಈ ಬೆಲ್ ಮತ್ತು ಎಡಿ ಆರ್ ಇಒ ಕಂಪನೀಸ್ ಅದು ಎಷ್ಟು ಸೆಕ್ಯೂರ್ ಆಗಿರುತ್ತೆ ಅಂದ್ರೆ ಕಂಪನೀಸ್ ಅಲ್ಲಿ ವರ್ಕ್ ಪ್ರೆಷರು ಇರಲ್ಲ ಮೊಬೈಲ್ಗಳನ್ನ ಜಾಸ್ತಿ ಯೂಸ್ ಮಾಡಕ್ ಇರಲ್ಲ ಸುಮ್ಮ್ನೆ ವರ್ಕ್ ಮಾಡ್ಕೊಂಡು ಅಲ್ಲಿ ವರ್ಕ್ ಗಳೇನ ಅಲ್ಲೇ ಮಾಡ್ಕೊಂಡು ಎಲ್ಲ ಬರ್ಬೋದು ಚೆನ್ನಾಗಿರುತ್ತೆ ಅಂದ್ರೆ ಒಂದು ಪ್ರೌಡ್ ಫೀಲ್ ಏ ಒಂಥರ ಪ್ರೌಡ್ ಫೀಲ್ ಅಲ್ಲಿ ನಮ್ ದನ್ಸಕ್ಕೋಸ್ಕರ ಏನೋ ಒ್ ಮಾಡ್ತಾ ಇದೀವಿ
ಹೌದು ನಮ್ ಕಡೆಯಿಂದ ಏನಾದ್ೂ ಒಂದು್ ಡೊನೇಟ್ ಮಾಡ್ತಾ ಇರ್ತೀವಿ ಅಂಡ್ ಇವನ್ ಅಲ್ಲಿ ಯಾವ್ತರ ಅಂದ್ರೆ ಇಂಡಿಯನ್ ಟ್ರೆಡಿಷನ್ಸ್ ತರನೇ ರೆಡಿ ಆಗ ಹೋಗಬೇಕಂತೆ ಕಪ್ನೀಸ್ಗೆ ಫುಲ್ ಕುರ್ತಾ ಹಾಕೊಂಡು ನಾರ್ ಆಮಲೆ ಐಟಿ ತರ ಹೆಂಗೆ ಹೆಂಗೋ ರೆಿಯ ಆ ಹೋಗಕ್
ಯಾಕಂದ್ರೆ ಅಲ್ಲಿ ತುಂಬಾ ಕೇಳಾಗಿರೋರು ಬಂದಿರ್ತಾರೆ
ಕೆಳಗಿರೋರು ಬಂದಿರ್ತಾರೆ ಮೇಲಿರೋರು ಬಂದಿರ್ತಾರೆ ಒಂದು ಯೂನಿಫಾರ್ಮಿಟಿ ಅನ್ನೋದು ಇರ್ಬೇಕು ಅನ್ನೋದು ಮತ್ತೆ ಇನ್ನೊಂದು ದೇಶದಲ್ಲಿತ ದೇಶದಲ್ಲಿ ಇವಾಗ ಅಲ್ಲಿ ಎಲ್ಲ ಸೋಲ್ಜರ್ಸ್ ಇರ್ತಾರಲ್ವಾ ಸೊ ಅವರಿಗೆ ಆ ಒಂದು ಫೀಲ್ಸ್ ಬರ್ಲಿರ ೆಕ್ಟ್ ಬರಲಿ ಬಿಕಾಸ್ ನಮ್ಮ ಉುಮೆನ್ಸ್ು ನಮ್ ಮೆನ್ಸ್ಸನ್ನು ಅವ್ರಗ ಒಂದು ಫಲ್ ಬರ್ಲಿ ಅನ್ನೋ ಕಾರಣಕ್ಕೆ ಅ
ಇಂಡಿಯನ್ ಕಲ್ಚರೇ ಇಷ್ಟಂಬಾನ ಆದ್ರೆ ಇವಾಗ ಆದ್ರೆ ಇವಾಗ ಇವಾಗ ಅದ ಹೋಗ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ
ಹಾ ಬರ ಏನು ವೆಸ್ಟರ್ನ್ ಕಲ್ಚರ್ಸ್ನ ಯೂಸ್ ಮಾಡ್ತಾ ಇದಾರೆ ಏನ್ ಗೊತ್ತಾ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಅಂತ ಅಂದ್ರೆ ನಿನಗೆ ಓದೆ ಅಂದ್ರೆ ಆ ಕಂಟ್ರಿಲಿ ಯಾವವುದೇ ಪ್ಲೇಸ್ಗೂ ಎಲ್ಲ ಒಂದ ತರಾನೇ ಪೀಪಲ್ಸ್ ಇರ್ತಾರೆ ಬಟ್ ನಮ್ ಇಂಡಿಯಾ ಮಾತ್ರ ಮಲ್ಟಿ ಇಲ್ಲಿ ಒಂದೊಂದ್ ಕಡೆ ಹೋದ್ರೆ ಒಂದೊಂದ ತರ ಜನ ಒಂದೊಂದ್ ತರ ವ್ಯ ಇರುತ್ತೆ ನೀನ್ ನಾರ್ತ್ ಸೈಡ್ ಹೋಗು ಬರೇ ಮರುಭೂಮಿ ಹಿಮಾಲಯಾಸು ಅಲ್ಲಿ ಟ್ರೆಡಿಷನ್ಸ್ ಬೇರೆ ಅಲ್ಲೇ ಕಲ್ಚರ್ ಬೇರೆ ಅಲ್ಲಿ ಮಾಡೋ ಹಬ್ಬಗಳೆಲ್ಲ ಬೇರೆ ಬೇರೆ ಇರುತ್ತೆ ಅದೇ ಸೌತ್ ಸೈಡ್ ಬಂದ
್ಯಾ ಸೌತ್ ಅಲ್ಲಿ ಎಲ್ಲಾ ಆಲ್ಮೋಸ್ಟ್ ಒಂದೇ ತರ ಇರುತ್ತೆ ಬಿಸಿಲು ಇರುತ್ತೆ ಅ್ರೆ ಮಿಡಲ್ ಇಂಡಿಯಾ ಮಧ್ಯ ಇಂಡಿಯಕ್ ಹೋದ್ವಿ ಅಂದ್ರೆ ಅಲ್ಲಿ ತುಂಬಾ ಬಿಸಲು ಅಲ್ಲಿ ಮರುಭೂಮಿಯಗಳು ಜಾಸ್ತಿ ಆತರ ಇನ್ನ ಫುಲ್ ನಾರ್ತ್ಗೆ ಹೋದ್ವಿ ಅಂದ್ರೆ ಅ ಫುಲ್ ಚಳಿ ಮಳೆ ಜಾಸ್ತಿ ಹಿಮಗಳು ಬೀಳ್ತಾ ಇರುತ್ತೆ ಅಲ್ಲಿ ಕಲ್ಚರ್ ಮತ್ತೆ ಅಲ್ಲಿ ಡ್ರೆಸ್ಸು ಅಲ್ಲಿ ಏನೋ ವೇಷಭೂಷಣ ಎಲ್ಲಾ ತಿಂಡಿ ಎಲ್ಲಾದೂ ಚೇಂಜ್ ಇರುತ್ತೆ ಇಲ್ಲಿ ನಮ್ ಸೌತ್ ಬಂದ್ರ ಎಲ್ಲಾ ಒಂದೇ ತರ ಮ ಸ್ವಲ್ಪ ಮಧ್ಯ ಭಾರತ ಸ್ವಲ್ಪ ಸ್ವಲ್ಪ ಚೇಂಜ್ ಹಾ
ನಾರ್ತ್ ಅಲ್ಲಿ ಫುಲ್ ನಿಮಾಲ ಎಸ್ ಬರುತ್ತೆ ಸೌತ್ಲ್ಲಿ ಫುಲ್ ಗ್ರೀನರಿ ಬರುತ್ತೆ ಈ ಕಡೆ ಬೀಚ್ ಗಳ ಹತ್ರ ಗ್ರೀನರಿಯಲ್ಲಿ ಈ ಕಡೆಗಳೆಲ್ಲ ಮಳೆ ಬರ್ತಾ ಇರುತ್ತೆ ಆ ಕಡೆ ಬ
ಈಸ್ಟ್ ಮತ್ತೆ ವೆಸ್ಟ ಫುಲ್ ಈಸ್ಟ್ ಮೆ ವೆಸ್ಟ ಫುಲ್ ಬೀಚಸ್
ಹಾ ಹೌದು
ಹ್ಮ್ಮ ಇನ್ನ ಒಂ ತರ ಚಲ್ಲ ಇೀ ಭಾರತ ಸ್ವಚ್ ಬಕ್
ಹೌದು ಎಷ್ಟೊಂದ ಜನ ನೋಡೋದಕ್ಕೆ ಅಂತ ಟೂರಿಸ್ಟ್ ಪೀಪಲ್ಸ್ ಇಂಡಿಯಾಗೆ ಬರ್ತ ಗೊತ್ತಾ ಒಂದಂಟ ಅವರಿಗೆ ಈ ಒಂದು ಇಂಡಿಯನ್ ಕಲ್ ರ್ಸ್ ಎಲ್ಲ ಇಷ್ಟ ಆಗಿ ಇಲ್ಲೇ ಸ್ಟೇ ಆಗ್ತಾ ಇರ್ತಾರೆ ತುಂಬಾ ವರ್ಷಗಳೆಲ್ಲ ಇಲ್ಲೇ ಸ್ಟೇ ಆ ಲೈಕ್ ಬಗ್ಗೆ ಎಲ್ಲ ಕಲ್ಚರ್ ಬಗ್ಗೆಲ್ಲ ತಿಳ್ಕೊಂಡು ಅದ್ರ ಬಗ್ಗೆಲ್ಲ ಸ್ಟಡಿ ಮಾಡ್ಕೊಂಡೆ ಇರ್ತಾರೆ ತುಂಬಾ ಜನ
ನಾವು ಧೈರ್ಯ ಮಾಡ್ಬೇಕು ಹೊರಗಡೆ ಹೋಗ್ಬೇಕು ಹೌದಾ ಅಂದ್ರೆ ಹ ನಮ್ ಕಾಲೇಜಿಗೂ ಬರ್ತಾ ಇರ್ತಾರೆ ನಿಮರ್ ಧರ್ಮಸ್ಥಳ ಅಲ್ಲ ಅಲ್ಲ ಆಯುರ್ವೇದಿಕ್ ಇದೆ ಅಲ್ಲಾ ಅಲ್ಲಿಗ್ ಬರ್ತಾರ ಅನ್ಸುತ್ತೆ
ಬಕನ್ಲ್ಲ ಕಲಿಯೋದು ಇಲ್ಲಿ ಆಯುರ್ವೇದಿಕ್ ಪ್ಲಯಾಂಟ್ಸ್ ಬಗ್ಗೆ ಎಲ್ಲ ಸ್ಟಡಿ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿರ್ತಾರೆ ಬಂದು ಬಿಕಾಸ್ ಬೇರೆ ಕಂಟ್ರೆಸ್ಲ್ಲಲ್ಲಾ ಜಾಸ್ತಿ ಯೂಸ್ ಮಾಡ ಇಂಗ್ಲಿೀಷ್ ಮೆಡಿಸಿನ್ಸ್ು ಯಾರು ಆತರ ಆಯುರ್ವೇದಿಕ್ ಆ ಥರಲ್ಲ ಯೂಸ್ ಮಾಡೋದಿಲ್ಲ ಜಸ್ಟ್ ನಮ್ಮ ಇಂಡಿಯಾದಲ್ಲಿ ಮಾತ್ರ ಈ ಥರದ್ದ ಜಾಸ್ತಿ ಯೂಸ್ ಮಾಡೋದು
ಹೌದು ಆಯುರ್ವೇದಿಕ್ಕು ಇವಾಗ ಇವಾಗ ಸ್ವಲ್ಪ ಬಿಲ್ಡ್ ಆಗ್ತಾ ಇದೆ
ಹಾ ಹೌದು ತುಂಬಾ ಸ್ಕೋಪ್ ಇದೆ ಇವಾಗ ಆಯುರ್ವೇದಿಕೆಗೆ
ಹೇಗೆ ಅಂದ್ರೆ ಅದು ಸ್ಲೋ ರಿಸಲ್ಟ್ ರಿಸಲ್ಟ್ ತುಂಬಾ ನಿಧಾನ ಕೊಡುತ್ತೆ ಆದ್ರೆ ಬೇಗ ಕೊಡ್ತರ
ಹಾ ಅಂದ್ರ ಅವ್್ರ ಯಾವ್ಥರ ಸ್ಟಡಿ ಮಾಡ್ತಾರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ ಇವಾಗ ಮುಂಚೆ ಮಾಡಿದ ಲ್ಲ ಅಂದರೆ ನಮಗಿಂತ ಬಿಫೋರ್ ಜನ್ರೇಷನ್ ಅವರು ಆಯುರ್ವೇದಿಕ್ ಸ್ಟಡಿ ಮಾಡಿದ್ರಲ್ಲ ಅವ್ರಗ್ ಇವಾಗ ಅಷ್ಟು ಸ್ಕೋಪ್ ಇಲ್ಲ ಬಿಕಾಸ್ ಅವ್ರಗ ಅಷ್ಟು ನಾಲೆಡ್ಜ್ ಇಲ್ಲ ಅದ್ರ ಬಗ್ಗೆ ಬಟ್ ಇವಾಗವಾಗ ಆಯುರ್ವೇದಿಕ್ ಟ್ರೆಂಡ್ ಜಾಸ್ತಿ ಮುಖ ಆಗ್ತಾ ಇದೆ ಇವಾಗ ಇವಾಗ ನಾಲೆಡ್ಜ್ ತುಂಬಾ ಇಂಪ್ರೂವ್ ಆಗ್ತಾ ಇದೆ
ಈ ಆಯುರ್ವೇದಕ್ಕೆಲ್ಲ ಹೊರಗಡೆ ಈಗ ರಷ್ಯಾದಲ್ಲೆಲ್ಲ ನಾವ್ ಎಿನ್ಯಸ್ ಇಂಡಿಯಾದಲ್ಲಿ ಮಾಡೋದಕ್ಕಿಂತ ಹೊರ ಕೆರಗಡೆ ರಷ್ಯಾದಲ್ಲೆಲ್ಲ ಚೆನ್ನಾಗಿದೆ ಅಂತೆ
ಹಾ ಹೌದು ಎಷ್ಟೊಂದ್ಸಲ ಇವಂದು ಔಟ್ ಆಫ್ ಕಂಟ್ರಿನೂ ಹೋಗ್ತಾರೆ ಅದೊನ್ನ ಕಲಿಬೇಕು ಅಂತ
ಹೌದು
ಹ ಮತ್ತೆ ಇವಾಗಲ್ಲಿ ನಮ್ ಕಾಲೇಜ್ ಇದೆ ಅಲ್ಲ ಚತ್ರ ಒಂದು ಅಹ ಎಲ್ಲ ಇದೆ ಆಯ್ತಾ ಆಯುರ್ವೇದಿಕ್ ಅದೇನೋ ನೇಮ್ ಇದೆ ಯಶೋವರ್ಮಾನ ಹಾ ಅದರೆ ಅಲ್ಲೂ ಅಷ್ಟು ಅದು ಒಳಗಡೆ ಇೋಗಲಿ ಅಂತಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಆಯುರ್ವೇದಿಕ್ ಪ್ಲಯಾಂಟ್ಸ್ ಎಲ್ಲ ಸಿಗ್ತಾ ಇರುತ್ತೆ ಇಲ್ಲಿ ಪ್ರತಿಯೊಂದು ಟ್ರೀಸ್ಗೂ ಅ ಯಾವ ಟ್ರೀ ಏನ ಯೂಸ್ ಮಾಡೋದು ಪ್ರತಿಯೊಂದಕ್ಕೂ ಬರೆದಿರ್ತಾರೆ ಗೊತ್ತಾ ಅವರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಆಯುರ್ವೇದ ಇಲ್ಲ ನಾನು ಹೋಗಿದ್ದಿಲ್ಲ ಹೋಗಬೇಕು ಬಟ್ ನಮ್ಮ ಕಾಲೇಜಿಗೆ ಹತ್ರೇ ಇರೋದು ಆಯುರ್ವೇದಿಕ್ ಮಕ್ಕಳ ತುಂಬಾ ಯಸ್
ಹ್ಮ್ ಹೌದಂತೆ ನಾನು ಕೇಳಿದ್ದೀನಿ ಅಲ್ಲಿ ಒಳಗಡೆ ಎಲ್ಲ
ಹ್ಮ್ ಹ ಹ ಸರಿ ಇರು ಮಾಡ್ತೀನಿ ನಿಮಿಷ
ಹ್ಮ್